ಹಾ ಬಸುಪ್ರ್
ಏನ ಮಾಡಡಪ್ಪಾ ನಾಗಣ್ಣ
ಏನ್ ಮಾಡಣ ಆರಾಮಿರಲ್ಲ
ಆರಾಮಡಪ್ಪ ನೀವ್ ಆರಾಮಲ್ಲ
ಹಾ ನಾವು ಆರಾಮ್ ನೀವು ಏನ್ ಮಾಡಕ್ಕತ್ರಾನ್
ಏನಲ್ಪಾ ಏಲಿರಿ
ಇಲ್ಲೆ ಹಾಸ್ಟೆಲ್ನ
ಹಸ್ಲಾಗ ಏಮ್ ಹಡತಾರ ಅಷ್ಟ ಪಸ್ಲಾಗ
ಇವತ್ತ ಪಲವ್ ವಿತ್ತಣ
ಲತ್ತ ಎಂಗ ನಡದ ಕಾಲೇಜು ನಮ್ದ ಊರಾಗನ ಇರ್ದಪ್ಪ ಅದೇ ರೊಟ್ಟಿ ಸಾಂಬಾರ ಜಡದ ಬಿಡಟ
ಏ ಅದೇ ಚಲೋಪ್ಪ
ಏನ್ ಚಲ ಪರ ಮೂರ್ ವರ್ಷ ಬಿಸಿ ಬಿಸಿ ಉಣ ಇದ್ವಿ ಹಾಸ್ಲಾಗ ಇ ಮೂರ್ ಹತ್ತ ನ ಮೂರ್ ಹತ್ತನ ಒಂದ್ ಮಾತ್ ಬೆಳಿಗ್ಗೆ ಮಾಡಿದ್ದಿ ಅದನ್ನೇ ಸ್ವಲ್ಪ ಯಾವ ಐಟಮ ಸಿಗ್ತಾವ ಹಂಗೇನಿಲ್ಲ
ಹ್ಮ್ ಹ್ಮ್
ಎಂಗಡಪ್ಪಾ ಕಾಲೇಜ್ ಗಿಲೇಜ್
ಹ ನಡ್ದಾನ ಇಗ ಎಕ್ಸಾಮ್ಸ್ ನಡ್ದವ
ಹ್ಮ ಇನ್ನೊಂದ ನಾಕ್ ಪೇಪರ್ ಮುಗ್ದವಣ್ಣ ಇನ್ನೊ ಮೂರ್ ಹ್ಮ್ ಇನ್ನ ನಕ್ ಪೇಪರ್ ಅದಾವಣ
ಅದೇ ಎಕ್ಸಾಮ್ ಮುಗ್ದಾವಲ್ಲ ಟೂರ್ಗ್ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀವಿ
ಟೂರಿಗಿ ಗಾಣ
ಅದಣ ನಾಗರು ಎಲ್ಲ ನಾಗನ ಅವಗ ಅಂದ್ರ ಅವ ಹಚ್ಚೀವಿ ಮತ್ತೆ ಹೆಂಗ ಪಾ ಬರ್ತ್ ಹೆಂಗ
ಏ ಬರ್ತರಿ ಹಂಗಂತ ಕೇಳ್ತಲ್ಪ್ಪ ನಾವು ಬರ್ತೀ ನವು
ಹಂಗೆಲ್ಲ ಯಕಂದ್ರ ಒಬ್ಬೊಬ್ರು ಸಡನ್ ಆಗಿ ಮನ್ಗ ಹೋಗ ಲೇಟ್ ಆದ ಇ ಅವಾಗ ಮೂರ ಮನ ಆದ ಈಗ ಮರ ಮನ ಮುಗಿದರಿ ಊರಾಗ
ಹೌದು ಮೂರ ಮೂರ್ ಬಂದೈತಾನ
ಅದೇ ಮೊರಮ್ಮಣ ಮಗಿಲಿ ಎಲ್ಲಾರ ಕೂಡ ಒಂದನ ಬರ್ತು ಆ ನಾವು
ಹಾ ಬರಿ ಅಣ
ಎಲ್ಲಾ ಪ್ಲೇಸ್ವು ಹಾಕಿ ಇ ಮಾಡಿಗೆಸಿ ರ್ ಮಾಡಿ ಅದಾರ ಬರಾಮಿ ಅದಕ್ಕ ನಿನ್ ಶೂಗಾಚಿನಲ್ಲಾ ಶನ್ ಹೇಳಿದೆ ಸಣ ನಾನ್ ಹೇಳ್ತೇನೆ ನೀವ್ ಸ್ವಲ್ಪ ನಾಗ ಫೋನ್ ಹಚ್ಚಿ ಹೇಳಂದ ನದಕ್ ನಾನ ಅಲಪಕ್ಷ ಆವಾಜ ಶಿವನಣ್ಣ ನೀವು ನೀವ ನಾಕು ಜನ ಹ್ಮ್ ನೀನು ಶೂ ಮತ್ತೆ ಹ ಹ ಯಾರ ಕೂಡಿ ಮಾಡಕ ಮಾಡಿವಿ
ಹ
ಯ್ ಮಾಡಂಬ್ರಣ ಎಲ್ಲರ ಕೂಡಿ ಮಾಡೋದ ಮತ್ತತ್ ಸಿಗತ್ವ ಎಲ್ಲಾ ಹೆಂಗಂತಿ
ಹ ಅದೇ ಮೆಮರೀಸ್ಗೋಸ್ಕರ ಯಾಕಂದ್ರೆ ಈಗ ಹಾಸ್ಲ ಮತ್ತ ಹುಟ್ಟೋದ್ರ ಯಾರಕ್ ಯಾರ ಸಿಕ್ಕ್ರ ಆಗ್ತ ಏನಣ್ಣ ಆರಾಮ್ನಪಾ ಅ
ಹ ಅಷ್ಟ ಅವ್ರ ಎಲ್ಲಾರ ಅವ್ರ ಬಾಡಿ ಬ್ಯುಸಿ ಇರ್ತಾರ ನಾವು
ಸೆಗಾಲ ಹೌದ ಇಲ್ ಅದಿಂದ
ಹ್ಮ್
ಅದಕ್ ಹಿಂಗ ಪ್ಲಾನ್ ಮಾಡಿವ ಶೂಗ್ ನಚ್ಚಿದ್ದಿ ನವರ್ ಹೇಳೆ ಮನ್ನಿ ಹುಡರು ಹೇಳಪ್ಪ ಮತ್ತೆ ನಕ ನಮ ನಮ್ರಾರ ದೊಡ್ಡೋರ
ಹ್ಮ್
ಹಾಗೆ ಯಾರ ತಸ ಹೇಳಾಗುತ್ತ
ಏ್ ಅನಾ ಎಲ್ಲಾರ ಕಲ್ತ ಹೋಗಿ ಬರ್ರ ಅಂತೆ ಎಲ್ಲ ಎ ಟ್ ಮಾಡ ಮೆಮೊರೇಬಲ್ ಆಗಿರ್ಬೇಕು ನು ಹೋಗಿದ್ದೆಲ್ಲ
ಹಾ ಹೇಳಪ್ಪಾ
ಏಣ್ಣ ಮತ್ತ ನಿಮ್ಮ್ ಆಸ್ ರವೇಣ್ಣ
ನೀ ಯಕ ಅಷ್ಟ ನೀವು ನಮ್ಗಗೆಲ್ಲ ಆಸ್ತ ಬಿಟ್ಟು ಬಂತೀವಿ ನಿಮ್ಗ ಏನತ್ರ
ಇಲ್ಲ ಹಾಸ್ಟೆಲ್ ಬಿಟ್ಟ ಇರಲ್ಲ ಮತ್ತೆ ಫೋನ್ಗೆ ಏನಾದ್ರು ಅಚ್ಚನ್ ಏನಂತ
ಹ ಅವ ಅ್ತ ಹಂಗೆ ನಾವು ಹಾತೀವಿ ಅವನ ನ ಬಾಯ್ಕಲ್ಲ ಹ್ಮ ಮ ಅದಕ್ಕೆ ಇವು ಪ್ಲೇಸ್ ಸ ಹಾಕಿದ್ವಿ ನಾವುದಕ್ಕೆ ನೀವು ಕೇಳೀವಿ ಮತ್ತ ನೀವು ಮಾಡಂಗತ್ ಯಾರು ಮಾಡ್ರಿ ಈಗ ನಾವ ನ್ ಮಾಡಡಿದೇವಿ ಇ ಹಲಭಕ್ಷ ಅಂದ್ರೆ ಸ್ವಲ್ಪ ಎಂಟರ್ಟೈನ್ಮೆಂಟ್ಗ ಇರಲ್ಲಪ್ಪಾ
ಹ
ಮೆಂಟ್ಗಿರ್ಲಿ ಯಾವವು ಇವಪ ನಾ ದಾಂಡೇಲಿ ಒ ಒನ ವಾರ ಮುಳ್ಳಂಗಿರಿ ಕುದ್ರೆ ಮುಕ್ಕ ಕುುದುರೆ ಮುಖ ಇಲ್ಲ ಗೋ ಹಬಕ್ ಸ್ವಲ್ಪ ಬ್ಯಾರಿಸ್ಟೇಡ್ ಅತ್ತಲ್ಲ ಇವೇನ ಬಿಡ ಚಿರ್ತಲ್ಲ ಸಾಮನ್ಗಳು ಅವೇನ್ ಅವೇನ್ ಬುಡ ಅಂತ ಕೋತಾರಂತ ಹ್ಮ್ ಅರಕವಲ್ಲ ಮತ್ತೆ ಕೇಳ ಅಲ್ತನ್ದ ಮತ್ತೆ ಅ ಬಾಟ್ರ ಹದ ಮತ್ತ ಇಲ್ಲಿ ಹಂಗ ಆಬಾರ್ದ
ಹೌದೌದು ಕರೆಕ್ಟಾ
ನಾವ್ ಒಳ್ಳಿ ಈ ಕಡೆ ರಊಟಿಗೆ ಬರಂಗಿಂತ ನಡಿದ್ದ್ದ ಆದ್ರ ನಾವಿಂಗ ಒಳ್ಳಿ ಹಿ ಬೆಳಗಾವಿ ಮಾಗ ಈ ಕಡೆ ಬರಕದ್ ಮಾಡಿದ್ದೀವಿ ನಿಮ್ಫಾದರ್ನ
ನೋಡ್ಬಂದ ಅಷ್ಟೇ ಒ ನೀವು ಅಷ್ಟೇ ಸಬ್ಸಿಡಿ ಆಗ ಅದ ಕರೆಕ್ಟ ನಲ್ಲ
ಹಾ
ಸುಮ್ಮ್ ಎಕ್ಸ್ರ ಪ್ಲೇಸ್ ಅಂತ ಇಟ್ಟ ಗೋವ ಹಂಗೇನಿಲ್ಲ ಕೂಡ ಇಲ್ಲಪ್ಪ ಓ್ರ ಅಂತ ಅಂದ್ರ ಇಲ್ಲ ಹೊರಗಟ್ಟ್ರ್ಬೇಕ ಒಳ್ಳಿಗೆ
ಹ್ಮ್ ನಡತಣ ಗೋವಾ ಹಓಬಕ್ಕಣ ಗೋವಾ ಬೀಚ್ ನೋಡ್ಬೇಕು ಗೋ ಚೆನ್ನಾಗಿರದದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತಣ
ನಂತ ಪರ ಲ್ಲುದು ಅವ ನಾವುಬ್ ಹೊಡ ಹಯ್ತಿವಿ ಅದಕ್ಕೆ ಕಟ್ಟಿ ಹಯ ನಡತ ನಾ ಕಟ್ಟಿ ಪ್ಲಾನ್ ಮಾಡ ಆ ಬೋಗಣ್ ಬಾ ಯದಕ ಬುಕ್ ಒಂದ ಚೀಲ್ ಆಕಿದ ಕಟ್ಟಿ ಎಷ್ಟ ಬುಕಕ್ಕಿದ ಹಿಡ್ತ
ಕಟ್ಟಿಗೆಣ
ಈಗ ಗ್ಯಾಸ್ ಹಯಕ ನಡೆಯಲ್ಲ ಗ್ಯಾಸ್ ಗಿಸ್ ಬಿಡಲ್ಲ ಯಾವತ್ತ ಆಯ ಇತೀರ ಅಂತ ಗ್ಯಾಸ್ ಗೀಸ್ ಪೊಲೀಸರ ಅವ್ರ ಹ್ಮ್ ಇಡ್ತರ ಅಂತ ಅದಕ್ಕ ಕಿ ಕಟಿಂಗ್ ರೆಡಿ ಮಾಡಿಕ ಅಂದ್ರ ಕಟಿಂಗ ಮಾಡವಿ ಕಟ್ಟಿಗೆ ಅ ಎ ಅಲ್ಲ ಮತ್ತೆ ಪ್ಲಸ್ ಸಿಕ್ತವಲ್ಲ ಅಲ್ಲಿ ಹೊರಗಿಟ್ಟು ಹೊಲಗಲಿ ಇಟ್ಟು ಅಲ್ಲಿ ಅಡಗೆ ಮಾಡ್ಕಂದ ಹ್ಮ ಇಂಗ್ ಪ್ಲಾನೆಟ್
ಅಲ್ಲೇ ಅಡಗೆ ಮಾಡ್ಕೊಂಡು ಅಲ್ಲೇ ಉಂಡು
ಹ್ಮ್ ಅಲ್ಲೇಗಡಿಗೆ ಅಲ್ಲೇ ಮಾಡೋದ
ಹೌ ಚಲೋ ಆದಣ್ಣ ಪ್ಲಾನ್.
ಅದೇ ಅದೇ ಈಗ್ ಸ್ವಲ್ಪ್ ಮಳಿ ಗಿಳಿ ಬರ್ತೀತದ ಮಳೆಗಾ ಮತ್ ಪೂರ್ತಿ ಒಂತರ. ಬಾರಿ ಇರ್ತದ ಮೂಮೆಂಟ್.
ಏ ಮಳಿ ಬಂದಾಗ ಚಲೋ ಅಣ್ಣ ಟೂರ್ಗೆ ಹೋಗೋದು.
ಮಳಗ ಇವು ಮುಳಂಗಿರ ಬಾಳ ಎತ್ತರ ಅವ ಬೆಟ್ಟಗಳು ಅಲ್ಲಿ ಮ್ಯಾಲ ಇಂತ ನೋಡಿದ್ರೆ
ಹಾ ಅದೇ ಅಣ ಮುಳ್ಳಯ್ಯನ ಗಿರಿ ಒಂದ್ ನೋಡಬೇಕು ಅಣ್ಣ ಬೆಟ್ಟ ಬೆಟ್ಟ ಚೊಲದ ಚೊಲದ ಆದ ಅಂತಾರಣ್ಣ.
ಹ್ಮ ಚಲೋದ ಅಂತ ಸ್ವಲ್ಪ ಅಡ್ವಾನ್ಸ್ ಬುಕ್ ಮಾಡ್ಬೇಕಂತ ಅದಕ್ಕ.
ಹ ಪರವಾಗಿಲ್ಲ ನಣ್ಣ ಅಡ್ವಾನ್ಸ್ ಬುಕ್ ಮಾಡಿದ್ರನು ಪರವಾಗಿಲ್ಲ ಆ ಮುಳ್ಳಯ್ಯನ ಗಿ ಇದ ಮಳೆಗಾಲ್ದಗ ಮಸ್ತ್ ಕಾಣಿಸ್ತಂತ ಅದು ವಿವು.
ಹ್ಮ್ ಬಾ ಚಲೋ ಅದ ವಿವ್ಸ್ ಬಾರಿ ಕಣ್ತದಡು.
ಹ್ಮ್ ಅದ್ಗೊಂದು ಹೋಗಕೊಂಡ್ ಮೇನ್ ಪ್ಲೇಸ್ ಅಲ್ಲ ಒಂದ್ ಮಳೆ ಅಂದ್ರೆ.
ವಲ್ಲ ಈಗ ಹೆಂಗ ಅದ ಮುಳ್ಳಂಗಿರಿ ಅಡ್ವಾನ್ಸ್ ಎಂಗ್ ಹೋಗಬೇಕ ಅಡ್ವಾನ್ಸ್ ಬುಕ್ ಮಾಡ್ಬೇಕಂತ. ಅಡು ಅಡ ಅದೇ ಅಡ್ವಾನ್ಸ್ ಬುಕ್ ಮಾಡಬೇಕು ಮೊದ್ಲಿ ಈ ಅದು ಈಗ ಅಕಸ್ಮಾತ್ ನಾವು. ಸುಮ್ನೆ ಇನ್ನ ಡೇಟ್ ಫಿಕ್ಸ್ ಮಾಡಿದಾಗ ಈ ಇಪ್ಪತ್ತೆಂಟು ಹೋಗ್ತೀವಿ ಅಂತ ಇಟಕ.
ಹ್ಹಾ.
ಇಪ್ಪತ್ತೆಂಟಕ ಹೊಂಟ್ರೆ ಮೂರ್ ದಿನ ಅಡ್ವಾನ್ಸ್ ಬುಕ್ ಮಾಡ ಇಪ್ಪತ್ತೆಂಟಕ ಬುಕ್ ಮಾಡಿದಂದ್ರೆ ಮೂವತ್ತೊಂದ ಹೋಗಿ ರೀಚ್ ಆಗ್ಬೇಕು ಅಲ್ಗಿ. ಹ ಮತ್ತ ಅದ್ರೊಳಗ ಮತ್ತ. ನಾವ್ ಇಲ್ಲ ಎಲ್ಲ ಇರ್ಬೇಕಲ್. ಹ ಅದರೊಳಗ ಒಂದ ಎರಡ್ ಮೂರ್ ದಿನ ಇ ಒಳಗ್ ನೋಡ್ಕೇಬೇಕು ಬೇಕು ಇಲ್ಲ ಎಲ್ಯನ ಸುತ್ತ ಸುತ್ತಮುತ್ತ.
ಹಾ ಸುತ್ತಮುತ್ತ ಇರ ಪ್ಲೇಸ್ಗಳಿಗೆ ಹೋಗಬೇಕಣ.
ಹದ ನೋಡಕಂದ್ರ ಮುಳ್ಳಂಗಿರಿಗೆಗ್ ಹೋಗಿ ನಾತ್ಂದ ದಾಂಡಿಯಲ್ಲಿ ಒನ್ ಅವರ ಮತ್ತ ಗೋವಾ ಅಂತೀರಲ್ಲ ಗೋ ಗೋ ನೋಡ ಮಾಡಡಿ ಒಂದು ನಲ್ಕ ದಿನ ಟೂರ್ಗಿ
ಹ್ಮ್್ ಚಲೋದಣ ಹನ್್ರರಿ
ಅ ಓ್ರ ಮತ್ತ ಈಗ ಯಾಕ ಜಿಲ್ಲೆ ಹೇಳಿದಂದ್ರ ಒಬ್ಬಬ್ ರೂಡ್ರ್ ಬ ಈಗ ಸನ್ ಆಗಿ ಹೇಳಿದ್ರಜಸ್ಟ್ ಮಾಡಕ ಲ್ಲ ಮನೆಗೆ ಅವ್ರಿಗೆ
ಹೌದಣ್ಣ ಹಾಸ್ಟಲ್ಗ ಇತ್ತು ಅದ್ರಾಗ ರೊಕ್ಕ ಒಂದು್ ಅಡ್ಜಸ್ಟ್ ಮಾಡಬೇಕಂದ ಲೇಟ್ ಆದಣ್ಣ
ಅದಕ್ಕೆ ಸ್ವಲ್ಪ ಮುಖಾಟ ಹೇಳಿದಂಗ
ಅಂದ್ರೆ ಆಯ್ತಣ್ಣ ಹ್ಮ್ ಎಷ್ಟ ಆಗಬೋುದಣ್ಣ ರೊ ಖರ್ಚಿ ರೊಕ್ಕ ಎಷ್ಟು ಬರ್ಬೋದು
ಅಂದ್ರೆ ಒಂದ್ ಐ್ ಸಾವರ ಬರ್ಬೋದು
ಐದು ಸಾವಿರಣ್ಣ ಅಂದ್ರ ಅ ನಮ ಖರ್ಚ ಅದು ಹಡ್ಕೊಂಡುಂತ ಏಳ ಎಂಟು ಸಾವಿರ ಆಗತಾನ
ಇನು ಯೆದುಕ್ ಐದು ಸಾವಿರ
ನಮ್ದಲ್ಲಿ ಎಡ್ಕೊಂಡ್ ಐದ ಸಾವಿರ್ಣ
ಮಂದಿ ಜಾಸ್ತಿ ಆದ ಅಂದ್ರ ಈಗ ಎಷ್ಟ ಈಗ ಮಿನಿಮ್ ನಾವವು ಒಂದ ಹನ್ನೆರಡು ಜನ ತಿಡಿದ್ವಿ
ಹಾ
ಹನ್ನೆರಡು ಜನ ಅಂದ್ರೆ ಐದದು ಸಾವಿರ ಅಂದ್ರ ಎಷ್ಟ್ ಅರ್ವ ಸಾವಿರ ಐತಿ
ಹಾ ಅರವತ್ ಸಾವಿರ ಆಯ್ತಾ
ಸರ್ವ ಸಾರಿಗೆ ಹೇಳಿ ಮುಗ್ತೀವಿ ಸುಮಾ ಅಷ್ಟಕ್ಕೆ ಸುಮಾ ಐದು ಸಿರ ಅಂತಿರ್ಲ ಅಂತ ಹೆಚ್ಚು ಕಡೆಮ ಮಾಾಲ ಹೇಳಿ ಹಾಲಕ್ಕಿ
ಪರಕ
ಹ ಒಂದ್್ ನಲ್ವತ್ ಸಾವಿರ ಯಾವ್ದದಕ್ಕ ಕೀಟಿ ಅದಕ್ಕ ಆದ್ರನ ಊಟ ಈಟ ಮತ್ತೆ ಉಳಿದ್ರ ಒಳ್ಳದ ಒಳ್ಳಂಚ್ರ ಅದ ನಿಂ್ಗೆಏನೆಲ್ಲಾ ಹ್ಮ್ ಸು ಮತ್ತ ಕಡಿಮೆ ಹೋಗ್ಬೇಡ ಮತ್ತೆ ಅಲ್ಲಿ ಅಲ್ಲಿಯಾಗ ನಾನ್ ನೀನ್ ಹಾಕ್ಲಂತ ತಂದಬಾರ್ದಲ್ಲ
ಹ್ಮ್ ನನ್ವರದಾನ ಅಂಗ
ಇಲ್ಲಿ ಐದ ಸಾವಿರ ಅಂದ್ರ ಬೇಕಾದ ಹುಡ್ರ ಹೆಚ್ ಕ ತರ್ತ್ರ ಹಂಗಂಗಲ್ಲ
ಹ್ಮ್ ತರ್ತರ ಹೆಚ್ ಕಡಿಮೆ ಖರ್ಚಿಗಾದ್ರೆ ಮತ್ತೆ ಒಬ್ಬೊಬ್ಬರ ಊ ದ ಹೋಟೆಲ್ದಂದ ಉಣಬೇಕಂತಾರ ಹಂಗ ಹಿಂಗ.
ಒಂದ್ ಟೖಮ್ ಆತ್ ಮೂರ್ಟೈಮ್ ರೆಡಿ ಮಾಡಕ್ ಆಗಲ್ಲ ಯಾಕಂದ್ರೆ ಮೂ ಮೂರ್ ಟೈಮ್ ಅಡಿ ಮಾಡ್ ಅಂದ್ರ ಮುಂದಿನ ಪ್ಲೇಸ್ ಮಾಡಕ್ ಆಲ್ಲ.
ಲೇಟ್ ಆದ್ದಣ ಇಲ್ಲೆ.
ಅದೇ ಬೆಳ ಬೆಳಗ್ಗೆಂತ ಮಾಡತ್ ಹೆಂಗಿದಾನ ಯಕಂದ್ರೆ ಹತ್ ಗಂಟೆ ತ
ಆದ್ರ ಬೆಳಿಗ್ಗೆ ಏಳ ಎಂಟಕ ನಾಷ್ಟ ಮಾಡಮ ಮಂದೆ.
ಬೆಳಿಗ್ಗೆ ನಾಷ್ಟ ಮಾಡಮ್ರೀ ಮಧ್ಯಾಹ್ನ ಬೇಕಾದೆ ಹೊರಗಡವ್ರಿ ಮತ್ತೆ ನೈಟು ತ್ ಅಡಿಗ್ ಮಾಡಕಂದರಾಯ್ತು.
ಹಾ ನೈಟ್ ಹೇಳ್ದನಲ್ಲ ನಾನ್ ಚಿಕನ್ ಚಿಕನ್ ಮಾಡ್ಕೊಂಡು ಉಂದ್ರಣ ನೈಟು.
ಮಾಡಮ್ ಗುರು ನಿಮ್ ಎಲ್ಲರ ಸಟ್ಟದೆ ನೀನ ಹೇಳತದ್ನೇ ಮಾಡಮ್ ಹಂಗೇನೆಲ್ಲಾ.
ಹ್ಮ್ ಟಿ ಟಿ ಮುಗಸರೋಣ್ಣ.
ನೋಡ ಮಂದಿ ಈಗ ಹನ್ನೆರಡು ಜನ ಆದ್ರ ಅದಕ್ಕಿನ್ ಜಾಸ್ತಿ ಆದ್ರ ಟಿಟಿ ಮುಗಿಸಬಿಟ್ರ ಐತಿ.
ಟೀಟಿನೇ ಬೆಸ್ಟ್ ಆಪ್ಷನ್ ಅಂತ ಅನಿಸ್
ಎಲ್ಲ ಟೀಟ್ ಚಲೋ ಮತ್ತೆ ಹುಡ್ರ ಆಲ್ಕಂದ್ರ ಅ ಇದ ಖರ್ಚು ಜಾಸ್ತಿ ಬರ್ತಾ ಈಗ ಸಾರ್ ಹ್ಮ. ಅದೇನ್ ಖರ್ಚನೋ ಇಡ್ತಾವ ಅದಿನದು ಹುಡುಗರ ಅ ಹದ್ನೖದು ಹುಡುರದ್ರ ಹದ್ನೖದ್ ಹದ್ನಾರ್ ಹುಡುಗ್ರದಂದ್ರೆ.
ಹ್ಮ
ಪುರಕೊಂಡು ಜಾಸ್ತಿ ಅಥವಾ ಟೀಟಿ ಒಂದ ನಲ್ವ ಸಾವಿರ ಹೋದ್ರುನೂ. ಳಕಿದ ಅಡ್ಜಸ್ಟ್ ಮಾಡಕಿನ ಮಾಡಕ್ ಬರ್ತ ಅಂತ ಹಂಗ ಪ್ಲಾನ್ ಮಾಡ ಇಲ್ಲಪ್ಪ ನೀ ಅದ್ಕಿ ಅದ್ನ ಹನ್ನೆರಡು ಜನರ ಟೀಟಿ ಅದಕ್ಕೆ ಏನಾರ್ ತೊಂದ್ರೆ ಅದ.
ಇಲ್ಲ ಟಿಟಿ ನಡದ್ರ ನಡತಾನ ಟಿಟಿ ಎಂಜಾಯ್ ಇರುತ್ತಣ ಹಿಂಗ ಐವದಾಗ ಹೋಗತ ಹಿಂಗ ಸಾಂಗ್ ಹಚ್ಕೊಂಡು ಡ್ಯಾನ್ಸ್ ಆಡಕ್ ಬರತ್ತಣ ಒಳಗ.
ಇಲ್ಲಿಲ್ಲ ಕ್ರಷರ ಮಾತ್ರ ಬಾದೆಯಲ್ಲ ನಾನ್ ಚಲೋ ನೋಡಿ ಹಂಗಏನಲ್ಲ ಟೀಟಿ ಅಂದ್ರ ಟೀಟಿನೇ ಮಾಡಿ. ನೀವ್ ಎಲ್ಲಾರ ಹೆಂಗೈತ್ರಿ ಹಂಗ ಒಟ ಒಟ್ಟಾಗ್ ಹೋಗ್ಬೇಕ್ಂತ ಒಂದ್ಸಲ ಎಲ್ಲಿ ಹೋಗ್ಬೇಕಂತ.
ಹ ಆಯ್ತಾಯ್ತು ಎಲ್ಲರ್ ಹೆಂಗಂತಾರ್ ಹಂಗೆ.
ಇಲ್ಲ ಹುಡ್ರು ಮೊದಲ್ ನೀವ್ಳೇಬೇಕ್ ಯಾಕಂದ್ರ ನಾ ಸೀನಿಯರ್ತಲ್ಲನ ಏನ್ ಮಾಡ್ದ್ರು ನಡಿತವ್. ಯಾವಾಗ ಅಡ್ಜಸ್ಟ್ ಆಗ್ತವಿ ಯಾಕ ನೀವ ಈಗೆಲ್ಲ ಹಾಸ್ಟಲ್ಗಿರೋರೂ ರೊಕ್ಕ ಅಡ್ಜಷ್ಟ್ ಆಗ್ತದೆಲ್ಲ ಇಲ್ಲ ರೊಕ್ಕವಾಗಿ ಅವದ ಹಾಕ್ಯರ ರೊಕ್ಕ ಅಡ್ಜೆಷ್ಟಾಗ್ಬೇಕಲ್ಲಾ.
ಹಾ ಇದು ಕರೆಕ್ಟ್ ಆಗಣ ರೊಕ್ಕ ಒಂದ್ ಅಡ್ಜಸ್ಟ್ ಆಗ್ಬೇಕು.
ಹ್ಮ ಅದೇ ರೊಕ್ಕ ಅಡ್ಜೆಷ್ಟ್ ಮಾಡ್ಕರಿ ಎಲ್ಲಾ ಹುಡ್ರು ಕೇಳನ್ ಬುಡಿ ಏನಂತಾರಪ್ಪ. ನಾವ್ ಬರ್ತೀವಿ ಈಗ ಬಂದಗೇಶಿ ಒಂದ ದಿನ ಅದಾರ್ ಕುಂತ ಮೀಟಿಂಗ್ ಮಾಡಿ ಮಾಡಮ್ರಿ ಇಷ್ಟಿಷ್ಟ್ ಪ್ಲೇಸ್ ಅಂದ್ರೆ ನಾವ್ ಈಗ ಒಬ್ಬೊಬ್ರೇ ಇಲ್ಲ ನಾವು ಈ ಪ್ಲೇಸು ಮಾಡ್ದು ಅಂತಂತಾರೆ ಅದ್ಕೆ ಅಲ್ಲೇ ಎಲ್ಲಾ ಪ್ಲೇಸ್ ನೋಡ್ ನಿಮ್ಗೆ ಅಪ್ಲೈ ಸೇರ್ತಲ್ಲಾ ನಮಗ್ ಮಾತ್ರ ಇಷ್ಟ ಕೊಂಡೋಗ ನೀವ್ ಸ್ವಲ್ಪ ಸೇರ್ಸಮ್ರಿ. ನಿಮ್ಗೆ ಯಾವ ಚಲೊಂತ ಹ್ಮ್ ಹ ಗೋನ್ರಿ ಆಯ್ತ ಗೋಂಬ್ರಿ ಮತ್ ಮುಂದ ಒಬ್ಬರೇ ಬೇ ಬೇರೆ ಬೇರೆ ತೊಗು ದೇಸ್ಥಾನಕ್ ಮೊದಲೇ ಕ್ಲಿಯರ್ ಮಾಡ ದೇವಸ್ಥಾನಕ್ಕೆ ಹೊಂಬರ್ ಬೇಡ ಅನ್ನಲ್ಲ ಸಲ್ಪ್ ಸುಮ್ನೖ ವೇಸ್ ವೇಸ್ಟ್ಪ ದೇವಸ್ಥಾನ ನೋಡ ಆಯ್ತು ಒಂದ್ ಮೂರ್ನಾಕ್ ಬೀಚಿಡಮ್ ಅದಕ್ಕೇನ್. ಒಂದ್ ಬೀಚಿಡಮ್ಮ ಗೋಕರ್ಣಮ್ಮ ಗೋವಾ ಬೀಚ್ ಇರ್ತ. ಮತ್ತೆ ಮೂರುಡೇಶ್ವರ ಅಷ್ಟು ಅಯ್ತು ತಗ ಬೀಚ್ ಬೇಡಂದ್ರೆ ಬಿಡ ಹಂಗೇನ ಇಲ್ಲ ಇಲ್ಲ ಅಲ್ಲೇ ಹಾಕ ಪಕ್ಕ ತೋಲಕ್ಕಿಂಗೆ ಗೋಕರ್ಣಕ್ಕ ಹೋದ್ರ ಒನ್ ಅವರ್ ಅಲ್ಲೇ ಮುಂದ ಬರ್ ದಾರಿಗೆ.
ಇಲ್ಲ ಅಣ್ಣ ಅದು ಓಮ್ ಬೀಚ್ ಅಲ್ಲಿ ಸ್ವಿಮ್ಮಿಂಗ್ ಮಾಡಂಗಿಲ್ಲಣ್ಣ ಅ ಪ್ಲೇಸ್.
ಆಯ್ತು ಬಿಡ ಹಂಗೆ ಸ್ವಿಮ್ಮಿಂಗ್ ಇಲ್ಲಾಂದ್ರೆ.
ಹ್ಮ್ ಈಸಾಡಕ್ ಬರಂಗಿಲ್ಲಾಣ ಅದ್ರಾಗ ಅದ್ಕೆ ಅದ್ ಬ್ಯಾಡ ಅದು ಹೋಂಬೀಚ್ ಕ್ಯಾನ್ಸಲ್.
ಹ್ಮ್ ಸರಿ ಸ ಕೆಲ್ಸ ಮಾಡವ್ರಿ ನೋಡ್ರ ಎಲ್ಲಾರ ಹುಡ್ರುಗೇಳಿದ್ರೆ ಅಡ್ಜಸ್ಟ್ ಆಗತ್ ಮಾಡಿತ್ತೇರಿ.
ಹಾ ಸರಿ ಸರಿ ಅಣ್ಣ ಕೇಳ್ತನ್ ತಗ ಅಣ್ಣ
ಹ್ಮ್ ಸರಿ ಸರಿ ಮತ್ತ ಆ ಸಮಯ ಬರ್ತವಿ ಬನ್ನಿ ಅಲ್ಲ ಬಂದು ಮಾತಾಡ್ತೀವಿ ಹ್ಮ ಸರಿಡದ ಹ್ಮ್